ಕೇಳಿಸ್ತಿದಿಯ
ಹ ಕೇಳಿಸ್ತಿದೆ ನಿಮ್ಗೆ ಕೇಳಿಸ್ತಿದ್ಯಾ
ಕೇಳಿಸ್ತಿದೆ ಹೇಳಿ
ಏನ್ ಮಾಡ್ತಾ ಇದ್ವಿ ನಾನ ಬೆಳಿಗ್ಗೆ ಎದ್ದೆ ಹಂಗೆ ಒಂದ್ ಕರೆ ಇತ್ತು ಅವ್ರ ಹತ್ರ ಮಾತಾಡ್ದೆ ಒಂದ್ ಎರಡು ಗಂಟೆಗಳ ಕಾಲ ತಿಂಡಿ ತಿಂದೆ ತಿಂಡಿ ತಿನ್ಬಿಟ್ಟು ಇವಾಗ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿನ್ಬಿಟ್ಟು ಕೂತಿದ್ದೀನಿ ನೀವು
ಹೌದಾ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸುಮ್ಮನೆ ಕುತ್ಕೊಂಡಿದ್ದೆ ಅದು ನಾನು ಕಾಲೇಜ್ಗಳು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೆ ಮೌಂಟ್ ಕಾರ್ಮಲ್ ಮತ್ತೆ ಇಲ್ಲಿ ನಮ್ಮ ಮನೆತ್ರ ಒಂದು ಕಾಲೇಜ್ ಅಂತ ಇದೆ ಎರಡು ನಾನು ಹೋಗ್ಬಿಟ್ಟು ಬರ್ಬೇಕು ಅವ್ರಿಗೆ ಕರೆ ಮಾಡಿ ತಿಳ್ಕೊತಾ ಇದ್ದೆ ಏನಾದ್ರು ಪರೀಕ್ಷೆಗಳು ಅವ್ರು ಒಳಗಡೆ ಬಿಡಲ್ವಲ್ಲ ಅದಿ ಕರೆ ಮಾಡಿ ತಿಳ್ಕೊತಾ ಇದ್ದೆ ಅವ್ರು ಇಟ್ಕೊಂಡು ನೆಕ್ಸ್ಟ್ ವಾರದಿಂದ ಬನ್ನಿ ಅಂತ ಅಂದ್ರು ಹ ಅದೇ ಹ ಏನು ನೆಕ್ಸ್ಟ್ ವಾರ್ ಈ ತರ ಅಡ್ಮಿಷನ್ಸ ಅವರ್ನೆಲ್ಲ ಒಳಗಡೆ ಬಿಡ್ತೀವಿ ಈಗ ವಿಸಿಟರ್ಸ್ ಯಾರು ಬಿಡೋಲ್ಲ ಅಂತ ಅಂದ್ರು ಅದಕ್ಕೆ ಸುಮ್ಮನೆ ಅದೆ ತಿಂದ್ರ
ಏನು
ನಾಷ್ಟ ನಾಷ್ಟ ಆಯ್ತಾ
ಹಾ ನಾಷ್ಟ ತಿಂದೆ ನಮ್ಮ್ ಮನೇಲಿ ಇವತ್ತು ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಾಡಿದ್ರು
ಹೌದಾ
ಹ್ಮ್
ಇವತ್ತು ಬುಧವಾರ ಅಲ್ವಾ
ಹ್ಮ್
ನೀವೇ ನೀವೇ ಮಾಡಿದ್ರೆ ಅದೇ ಬುಧವಾರನೇ ಹೇಳಿದ್ದು ನಾನ್ ಏನ್ ಗುರುವಾರ ಅಂತ
ಆ ಅಲ್ಲ ಗುರುವಾರ ನಮ್ ಮನೆಲೀ ತಿನ್ನಲ್ಲ ಬುಧವಾರ ತಿಂತೀವಿ ಚೆನ್ನಾಗಿತ್ತು ನಮ್ಮ ಅಮ್ಮ ಚೆನ್ನಾಗ್ ಮಾಡಿದ್ರು
ಏಂಗ್ ನೀವ್ ಮಾಡ್ತೀರಾ ನಿಮಗ್ ಗೊತ್ತಾ ಮಾಡೋದು ಚಿ
ನಂಗ್ ಸ್ವಲ್ಪ ನೋಡ್ಕೊಂಡೆ ಇವತ್ ಹೆಂಗ್ ಮಾಡೋದು ಅಂತ
ಹ ಹೇಳಿ ನೋಡ
ಹೆಂಗೆ ಅಂದ್ರೆ ಏನಿಲ್ಲ ಹ ಚಿಕನ್ ಸಾಂಬಾರ್ಗೆ ಫಸ್ಟು ಹ್ಮ್ ಚಿಕನ್ ಎಲ್ಲ ತಗೊಂಡ್ ಬರ್ತಾರೆ ಚಿಕನ್ ಎಲ್ಲ ತಗೋ ಬಂದ್ಬಿಟ್ಟು ನಾವು ನಂಗೆ ಸ್ಕಿನ್ ಔಟ್ ಜಾಸ್ತಿ ಇಸ್ಟ ಚಿಕನ್ ಅಲ್ಲಿ ಅಂದ್ರೆ ಸ್ಕಿನ್ ಎಲ್ಲ ತಗ್ದ್ ಬಿಡ್ತರೆ ಆಥರ ಅಂದ್ರೆ ಇಷ್ಟಪಡ್ತೀನಿ ಇನ್ನು ಜಾಸ್ತಿ ಸ್ಕಿನ್ ಇರೋದಕ್ಕಿಂತ ತಗೊಂಡ್ ಬಂದ್ಬಿಟ್ಟು ಅದಕ್ಕೆ ಉಪ್ಪು
ಹ್ಮ್
ಹ ಸ್ವಲ್ಪ ಅರ್ಶಿನ ಆಗ್ಬಿಟ್ಟು ಚೆನ್ನಾಗ್ ಫಸ್ಟ್ ಒಂದ್ಸಲ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ ತೊಳ್ಕೋಬೇಕು ಅದಾದ್ಮೇಲೆ ಮತ್ತೆ ನೀಟಾಗಿ ಇನ್ನೊಂದ್ ಸಲ ನೀರಲ್ಲಿ ಒಂದ್ ಎರಡ್ ಎಲ್ಲ ವಾಶ್ ಮಾಡ್ಕೋಬೇಕ್ ನೀಟ್ ಆಗಿ ಚಿಕನ್ ಅನ್ನ ಯಾಕಂದ್ರೆ ಸ್ವಲ್ಪ ಆದ್ರೂನು ಗಲೀಜ್ ಇರುತ್ತಲ್ವಾ ನೀಟಾಗೆಲ್ಲಾನೂ ತೊಳ್ಕೊಂಡು
ಸೈಡ್ಗೆ ಇಟ್ಕೋಬೇಕು ಒಂದು ಬೌಲ್ ಅಂದ್ರೆ ಪಾತ್ರೆಗೆ ಹಾಕ್ಬಿಟ್ಟು ನೀರೆಲ್ಲಾ ಸೋರೊ ತರ ಇಟ್ಟಿರ್ಬೇಕು ಅದನ್ ಸೈಡ್ಗ ಇಟ್ಕೊಂಡ್ವಾ ಅದಾದ್ಮೇಲೆ. ಹ್ಮ್ ತೆಂಗನ್ಕಾಯಿ ಹ ಅದ್ ತೆಂಗಿನಕಾಯಿ ತುರ್ಕೊಂಡು. ಓ ಎಷ್ಟು ಅಂದ್ರೆ ನಂಗೆ ಅಳತೆ ಗೊತ್ತಿಲ್ಲ ಒಟ್ಟ್ಮೇಲ್ ತೆಂಗಿನಕಾಯಿ ಹಾತಾರೆ ಅಂತ ಗೊತ್ತ. ಎಷ್ಟಹಾಗ್ಬೇಕಂತ ಎಲ್ಲ ಗೊತ್ತಿಲ್ಲ ತೆಂಗಿನ. ಕಾಯಿ ಅ ನ ಉರ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಆಮೇಲೆ ಈ. ಈರುಳ್ಳಿ ಬೆಳ್ಳುಳ್ಳಿ ಹ್ಮ್ ಆಮೇಲೆ ಒಂದ್ ಎರಡು ಮೂರ್ ಹಸಿ ಮೆನ್ಸಿನ್ಕಾಯಿ ಖ. ಅದಾದ್ಮೇಲೆ ತಮ್ಮಿರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟುನು. ಎಣ್ಣೆ ಹಾಕೊಂಡು ಆಮೇಲೆ ಗಸಗಸಿನ್ನು ಹಾಕ್ತಾರ ನಮ್ಮಮ್ಮ. ಗಸ್ಕಸೆ ಚಕ್ಕೆ ಲವಂಗ. ಇವೆಲ್ಲ ಒಂದ ಚೂರ್ ಹಾಕ್ಬಿಟ್ಟು ಎಣ್ಣೆ ಒಳಗೆ ಹೂರ್ಕೊಂತಾರೆ. ಹರ್ಕೊನ ಬಿಟ್ಟು ಅದಾದ್ಮೇಲೆ ಅದೆಲ್ಲ ಮಿಕ್ಸಿ ಜಾರ್ ಹಾಕೊಂತಾರೆ ಮಿಕ್. ಮಿಕ್ಸಿ ಜಾರ್ಗ ಅಷ್ಟು ಹಾಕೊಂಡು. ಅದಕ್ಕೆ ಇದನ್ನ ಹಾಕೊಂತಾರೆ ಕಡ್ಲೆ ಕಡಲೆ ಅಂತಾರಲ್ಲ.
ಹೌದು ಹ್ಮ್.
ಕಡಲೆ ಪಬ ಅದನ್ನ ಹಾಕುಂತಾರೆ.
ಹ್ಮ್.
ಅದನ್ನ ಹಾಕೊಂಡು ರುಬ್ಕೊತಾರೆ ಮಿಕ್ಸಿಯಲ್ಲಿ ಇದು ಒಂದ ತರ ಮಸಾಲ ಅಂತೆ. ಇದನ್ನ ರುಬ್ಕೊಂಡು ಸೈಡ್ಗೆ ಎತ್ತಿರ್ತಾರೆ ಆಮೇಲೆ ಇನ್ನೊಂದ ತರ ಮಸಾಲೆ ಮಾಡ್ಕಾರೆ. ಬೇಕು ಇದು ಗ್ರೀನ್ ಕಲರ್ ಇರುತ್ತೆ ಇವಾಗ ಹೇಳೋದು ಇನ್ನೊಂದು ರೆಡ್ ಕಲರ್ ಬರುತ್ತೆ. ಹ ಇದ. ನನ್ ಆಮೇಲೆ ಶುಂಠಿ ಬೆಳ್ಳುಳ್ಳಿನೂ ಹಾಕೋಬೇಕು ಅ ಮಿಸ್ ಅಂದ್ರೆ ಮತೋಗಬಿಟ್ಟ ಹೇಳ್ರ ಶುಂಠಿ. ಬೆಳ್ಳುಳ್ಳಿನ ಹಾಕೋಬೇಕು ಹಾಕೊಂಡ ಅದಾದ್ಮೇಲೆ. ರೆಡ್ ಕಲರ್ ಮಸಾಲೆ ಆಗುನು ರೆಡ್ ಕಲರ್ ಮಸಾಲೆಗು ಈರುಳ್ಳಿನ. ಜಾಸ್ತಿ ಒಂದ್ ಮೂರ್ ಇರುಳ್ಳಿ. ತಗೊಂಡು ಹ್ಮ ಚೆನ್ನಾಗಿ ಎಣ್ಣೆಯಲ್ಲಿ ಹಿಂಗೆ ಉರ್ಕೋಬೇಕು ಅದ. ಹ ಬಾಸ್ಕೊಬೇಕು ಬಾಸ್ಕೊನ ಬಿಟ್ಟು. ಅದು ಮತ್ತೆ ನಮ್ಮ್ ಮನಲಿ ನಮ್ಮ್ ಮನೆ ಕಡೆ ಚಿಕನ್ ಸಾಂಬಾರ ಮಟನ್ ಸಾಂಬಾರ್. ಪೌಡ್ರ ಬೇರೆ ಇರುತ್ತ ನಾ ದಿನಾ ದಿನನಿತ್ಯ ಬೆಳಸ ಸಾಂಬಾರ್ ಪೌಡ್ರ ಬೇರೆ. ಒಂದು ಧನ್ಯಾ ಪೌಡರ್ ಅಂತೆವಿ ಒಂದು ಖಾರ ಪೌಡರ್ ಅಂತಿ. ಧನ್ಯಾ ಪೌಡರ್ ನು ಸ್ವಲ್ಪ ಹ್ಮ್. ಹ ಈರುಳ್ಳಿ ಎಲ್ಲಾ ಚೆನ್ನಾಗ್ ಬಾಡದ್ಮೇಲೆ. ಧನಿಯ ಪೌಡರ್ ಜಾಸ್ತಿ ಬಾಡಿಸ್ಕೊಬಾರ್ದು ಇವಾಗ ಅದ್ ಗ್ಲಾಸ್ ಅಳತೆಗಳು ತಗೋಬೇಕದು ಎಷ್ಟು. ಹಾಕೋಬೇಕು ಅಂತ ಅದನ್ನು. ಕೊಂಡ್ ಹಿಂಗ ಎರಡ್ ನಿಮಿಷ ಹಿಂಗ ತಿರ್ಗ್ಬೇಕಕ್ ಅಷ್ಟೇ ತಿರ್ಗಸ್ಕ್ಂಬಿಟ್ಟು ಅದನ್ನು ಸಪೇಟ್ಗಿ ರುಬ್ಬಿ ಇಟ್ಕೋಬೇಕು. ಒಂದು ಗ್ರೀನ್ ಕಲರ್ ಇರುತ್ತೆ ಒಂದು ರೆಡ್ ಕಲರ್ ಇರುತ್ತೆ ಸರಿನಾ. ಅದಾದ್ಮೇಲೆ ಆಹ. ಹ್ಮ್ ಒಂದ್ ಕುಕ್ಕರ್ಲ್ಲ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ. ಅದಾದ್ಮೇಲೆ ಉದ್ದ ಕ ಹಚ್ಕೊಂಡಿರೋ ಈರುಳ್ಳಿ. ಅಷ್ಟೇ ಈರುಳ್ಳಿ ಹಾಕಾದ್ಮೇಲೆ ಟೊಮೆಟೊ ಹಾಕೋಬೇಕ ಆಮೇಲೆ ರೆಡ್ ಕಲರ್ ಖಾರ ರುಬ್ಬ್ಟೆವ್ವಲ್ಲ ಅದಕ್ಕೆ. ಟಮೋಟನು ಹಾಕೊಬೇಕು ಅದ್ ಮೀಸ್ ಮಾಡ್ಬಾರ್ದ. ಈ ಜಾಸ್ತಿ ಹಾಕೊಂಡಬಾರ್ರೆ ಟೊಮೊಟೋನ ಒಂದು ಇಲ್ಲಾಂದ್ರೆ ಒಂದು ಅರ್ಧ ಅನ್ಸುತ್ತೆ. ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನೋಡ್ಕೊಂಡ್ ಅಳತೆ ಹಾಕೋಬೇಕು ಹ್ಮ. ಅದಾದ್ಮೇಲೆ ಇದು. ಹ ಒಂದ್ ಕುಕ್ಕರ್ ಇಟ್ಬಿಟ್ಟು ಅದ ಎಣ್ಣೆ. ಇದು ಈರುಳ್ಳಿ ಆಮೇಲೆ ಚಿಕನ್ ತೊಳೆದಿ ಇಟ್ಕೊಂಡಿರ್ತೀವಲ್ಲ ನೀ. ತೇಗಿ ಅದ ಆಕ್ಬೇಕು ಚಿಕನ್ ಹಾಕದ ತಕ್ಷಣ ಉಪ್ಪ ಹಾಕ್ ಬಿಡ್ಬೇಕು ಇಲ್ಲಾಂದ್ರ ಚಿಕನ್ ಎಲ್ಲ ಕಜಕೊಳಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಕುಕ್ಕರ್ಗೆನೇ ಹ ಉ ಪ್ಪೂ ಮತ್ತೆ ಅರ್ಶಣ ಹಾಕಿರ್ತಿವಿ ಅದೆಲ್ಲಾ ಚಿಕನ್ನು ಬೇಯತಾ ಬೆಯತಾ ಎಲ್ಲ ಚೆನ್ನಾಗ ನೀರ್ ಬಿಡುತ್ತ. ಆ ನೀರೆಲ್ಲಾ ಅಲ್ಲೇನೇ ಅಂದ್ರೆ ಬಿಸಿಯಲ್ಲೇ ಬೆಂದಿ ಬೆಂದಿ ಎಲ್ಲ ಸುಂಡೋಗ್ಬಿಡ್ಬೇಕು.
ಹ್ಮ.
ಆಗ ನಾವ ಚಿಲ್ಲಿ ಪೌಡರ್ರುನು ಹಾಕ್ತಿವಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕಾರ್ ಕಾರವಾಗಿ ಚೆನ್ನಾಗಿರುತ್ತೆ ಸಾಂಬಾರು.
ಹ್ಮ.
ಆ ಚಿಲ್ಲಿ ಪೌಡ್ರನ ಹಾಕೋಬಿಟ್ಟು ಚೆನ್ನಾಗ ಅದು ಮಳ್ಬೇಕು. ಆ ನೀರೆಲ್ಲಾ ನೀರಿನ ಅಂಶ ಎಲ್ಲಾ ಹೋಗ್ಬಿಟ್ಟು ಗಟ್ಟಿ ಆಗ್ಬೇಕು ಚಿಕನು ಬರೀ ಚಿಕ ಚಿಕನ್ ಚಿಕನ್ ಮಾತ್ರ ಇರಬೇಕು ನೀರಂಶ ಇರಬಾರ್ದ ಜಾಸ್ತಿ ಅಲ್ಲಿ. ತನಕ ಬೇಯ್ಕೊಸಬೇಕು ಅದಾದ್ಮೇಲೆ ನನ್ಗ ಅವಾಗ ಆತರ ಉರಿತರ್ಬೇಕಾದ ನೀವು ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ.
ಹ್ಮ ಸಕ್ಕತಾ ಇರುತ್ತೆ ನಂಗ ತುಂಬಾ ಇಷ್ಟ. ಹಂಗ ಉರೀತ ಇರ್ಬೇಕಾದ್ರೆನ ನಂಗ ಎತ್ಕೊ ತಿನ್ನಕ ಇಷ್ಟ ಸಾಂಬಾರ್ಗಿಂತ
ಅದೇ ಅದ್ ಗೊಜ್ತರಾ ಇರತ್ತಲ್ಲಾ ಅದಕ್ಕೆ ಚೆನ್ನಾಗಿರುತ್ತೆ ಹ್ಮ.
ಸಾಂಬಾರ್ಲ್ಲಿ ಮಾಡಿರೇ ಅಷ್ಟ ಇಷ್ಟನು ಪಡಲ್ಲ ಇದ್ರಲ್ಲ ಆದ್ರೆ ಇಷ್ಟ ಪಡ್ತೀನಿ ಹಿಂಗೆ
ಹ್ಮ.
ಅದಾದ್ಮೇಲೆ ಅಂದ್ರೆ ಗ್ರೀನ್ ಕಲರ್ ಮಸಾಲಾ ರುಬ್ಕೊಂಡ ಇಟ್ಕೊಂಡ ಇಟ್ಕೊಂಡಿರ್ತೀವಲ್ಲಾ ಆ ಇದನ್ನ ಎತ್ತಿ ಹಾಕ್ಬೇಕ ಇವಾಗ ಎತ್ತ ಹಾಕ್ಬಿಟ್ಟು ಆ ಒಂದ ಸ್ವಲ್ಪ ಒಂದ್ ಯಾಡ್ ನಿಮಿಷ ಮಳ್ಸ್ಕೊಬೇಕು. ಆಮೇಲ ನಮ್ಮಮ್ಮ ಅದೊಂದು ಇದೊಂದ ಸಬ್ಸಪೇಟಗ ಹಕಲ್ಲ ಎರಡು ಒಂದೇ ಸಲ ಹಾಕ್ಬಿಟ್ಟು ಕು ಬಿಡ್ತಾರೆ ಕುಕ್ಕರ್ ಅಲ್ಲಿ ಎರಡ ಕೂಗ್ನ ಗ್ರೀನ್ ಕಲರ್ ಮಸಾಲಾನು ಮತ್ತೆ ಇದೊಂದು ರೆಡ್ ಕಲರ್ದು ಹಾ ಆ ಹೋಗ ಆ ಕೊಂತನೀ ರೆಡ್ ಕಲರ್ದು ಎರಡು ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಆ ರುಚಿಗೆ ಎಷ್ಟು ಉಪ್ಪಬೇಕೋ ಆಮೇಲ ಲಾಸ್ಟ್ ಅಲ್ಲಿ ಕೊತ್ತಂಬಿರಿ ಸೊಪ್ಪನ ಕಟ್ ಮಾಡ್ಬಿಟ್ಟು ಉದ್ರಿಸ್ಬಿಟ್ಟು
ಹ್ಮ.
ಆ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಎರಡ್ ವಿಜಿಲ್ ತೆಗಿತಾರೆ. ತೆಗ್ದ ಆದ್ರೆ ಆಯ್ತು ಆಮೇಲೆ ಅದ್ರಲ್ಲುನು ಒಂದು ಫಾರಂ ಕೋಳಿ ಅಂತ ಬರುತ್ತಂತೆ ಅದಕ್ಕೆಲ್ಲಾ ಒಂದ ವಿಜಿಲ್ ಎರಡ ವಿಜಿಲ್ ಎಲ್ಲ ಸಾಕು ಆಮೇಲೆ ಮೊಟ್ಟೆ ಕೋಳಿ ನಾಟಿ ಕೋಳಿ ಅಂತೆ ಎಲ್ಲ ಬಿದ್ದುತ್ತೆ ಇದೆಲ್ಲಾ ಮೂಳೆಗಳೆಲ್ಲಾ ಗಟ್ಟಿ ಇರುತ್ತೆ ಜಾಸ್ತಿ. ಅದಕ್ಕೆಲ್ಲ ಏಳ ಎಂಟು ಈ ತರ ಕು ಕುಗ್ಗಸ್ಬೇಕಾಗುತ್ತೆ. ಯಾಕಂದ್ರೆ ಅದ್ ಮೂಳೆ ಬೇಯಬೇಕಲ್ವಾ ಚೆನ್ನಾಗಿ ಆ ಅದಕ್ಕೆ ಅದಕ್ ಅಷ್ಟೊಂದ ಕು ಕುಗ್ಸ್ಬೇಕಾಗಿರುತ್ತೆ.
ನೀವು ಚಿಕನ್ ಕಾಲ ಸೂಪ್ ಎಲ್ಲ ಏನ್ ಕುಡಿಯಲ್ವಾ.
ಏನು
ಚಿಕನ್ದು ಕಾಲ ಸೂಪು ಆ ಥರ ಎಲ್ಲ ಏನು ಮಾಡಲ್ವಾ ನೀವು
ಹ ಮಾಡ್ತೀವಿ ಬಟ್ ನಮ್ಮ ಅಮ್ಮ ಮನೇಲಿ ಮಾಡಲ್ಲ. ಆ ಯಾಕಂದ್ರೆ ಆಚೆಯಿಂದ ತಗೋ ಬಂದ್ಬಿಡ್ತೀವಿ ನಮ್ಮ ಅಮ್ಮಂಗ ಮಾಡ್ಬ ಕಂದೆ ಅದ ಯಾವತ್ತ ನಮ್ಮ ಅಮ್ಮ ಒಂದ್ ಎರಡ ಸಲ ಏನೋ ಮಾಡೈತ ಅಷ್ಟೇ ಬಟ್ ಅದೆಲ್ಲಾ ಅಂದ್ರೆ ಆರೋಗ್ಯ ತುಂಬಾ ಒಳ್ಳೇದ. ಚಿಕನ್ ಕಾಲ ಸುಪ್ಪು ಇಡ್ಲಿ. ಚೆನ್ನಾಗಿರುತ್ತಂತೆ ಅಂದೆ ನಾನ್ ತಗೊ ಬಂದ್ರ ಕೊಟ್ರೆ ಹೊರ್ಗಡ ತಗೊ ಬಂದ್ ಕೊಟ್ರಿ ತಿಂತೀನಿ ಮನೇಲಿ ಯಾವತ್ತು ಮಾಡೋಕ ಹೋಗಿಲ್ಲ.
ಯಾಕಂದ್ರೆ ಇದು ನಮ್ಮ ನಮ್ಮನೇಲೇಲ್ಲ ಮಾ ಆ ಇಲ್ಲ ಆಥರದ್ದೆಲ್ಲ ಅಭ್ಯಾಸ. ನಮ್ಮ ಬಾವ ಅವ್ರ ಮನೇಲಿ ಯಾವಾಗಾದ್ರು ಹೋದಾಗ ಅವ್ರಿಗೆ ಭಾನುವಾರ ಅಂದ್ರೆ ಮನೇಲಿ ಏನು ಅಡುಗೆ ಮಾಡಲ್ಲ. ನಮ್ಮ ಭಾವ ಹೋಗ್ಬಿಟ್ಟು ಏನು ನೀವು ಹೇಳಿದ್ರಲ್ಲ ಇಡ್ಲಿ ಮತ್ತು ಕಾಲ್ ಸೂಪ್ ತಂದುಬಿಡ್ತಾರೆ. ಅದಕ್ಕೆ ಕೇಳಿದೆ ನಿಮ್ಗೆ ಅಷ್ಟು ತುಂಬಾ ಚಿಕನ್ ಅಂದ್ರೆ ಎಲ್ಲಾ ಇಷ್ಟ
ಅದು ಆ ಕಾಲ್ ಸೂಪ್ ಅಂದ್ರೆ ಏನ್ ಇರಲ್ಲ ಅದು ಅಂದ್ರೆ ಮಟನ್ದು ಮಟನ್ ಅದು ಕಾಲ್ ಸೂಪ್ ಅಂದ್ರೆ ಮಟನ್ನ ತಗೋ ಬಂದ್ಬಿಟ್ಟು ಅದ್ರ ಕಾಲ ಇರುತ್ತಲ್ವಾ ಅದು ಕಾಲ್ಗಳನ್ನ ತಗೋಬರ್ತಾರೆ ತಗೋ ಬಂದ್ಬಿಟ್ಟು ಅದಕ್ಕೆ ಏನ್ ಮಸಾಲಾನು ಇರಲ್ಲ. ಬರೀ ಜೀರ್ರಿಗೆ ಮೆಣಸು ಆಮೇಲೆ ಕೊತ್ತಂಬರಿ ಅಶಿಮೆನ್ಸಿಕಾಯಿ ಕೈ ಅದು ನೀರ್ ರಸಂ ತರ ಇರುತ್ತೆ. ಅದ್ ನೀರ್ ಇರುತ್ತಲ್ಲ ಅದ ರಸಂ ತರ ಇರುತ್ತೆ ಆಮೇಲ್ ಗ ಹ್ಮ್ ಹ ಏ ಅನ್ ಅದು ಆಕ್ಚುಲಿ ಹಾ ಅದು ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ ಅದನ್ನ ಕುಡಿಬೇಕಾ ಯಾವಾಗೂ ಮೂಳೆಯಲ್ಲಿ ನಿಶಕ್ತಿ ಇದ್ರೆ ಮತ್ತೆ ಬ್ಯಾಕ್ ಪೇನ್ ಇದ್ರೆ ಎಲ್ಲಾ ಹೋಗುತ್ತಂತೆ
ಹೌದೌದು ನಮ್ಮ ಅಜ್ಜಿ ಇದ್ದಾಗ ನಮ್ಮ್ ಅಜ್ಜಿಗ್ ತಂದಕೊಡ್ತಾ ಇದ್ರು ನಮ್ಮಪ್ಪ. ನಮ್ಮ ಮನೇಲಿ ಯಾರು ಕುಡಿಯಲ್ಲ ಅದಕ್ಕೆ ಬರೀ ಹೌದಾ
ಮಾಡ್ದ್ರೆ ಇನ್ನಾ ಚೆನ್ನಾಗಿರುತ್ತೆ ನಮ್ ದೊಡ್ಡಮ್ಮ ಇದ್ದಾರ ಅವ್ರು ಅವ್ರ ಮನೇಲಿ ಮಾಡ್ತಾರೆ ಚೆನ್ನಾಗಿ ಇರುತ್ತೆ ಅದು. ಅವ್ರ ಮನೆಗ್ ಹೋದಾಗ ಅದ್ ಬಿಟ್ರೆ ನಮ್ಮ ಅಮ್ಮ ಯಾವತ್ತು ಮಾಡಲ್ಲ ನಾವುನು ಹೊರ್ಗಡೆಯಿಂದಾನೂ ತಗೊಬರದು ಜಾಸ್ತಿ
ಹದಾ ಹ್ಮ ಹಾ
ಹ್ಮ್ ಅದು ಮಾಡ್ತಾರೆ ಮತ್ತೆ ಕೋಳಿಯಲ್ಲಿ ಬ್ಲಾಕ್ ಕಲರ್ದು ಲಿವರ್ ಬಂತ ಬರುತ್ತೆ ನಾಕ್ ಅದು ತುಂಬಾ ಈಸ್ಟ ಅದು ಪಲ್ಯ ಮಾಡಿದ್ರೆ
ಹ್ಮ್ ಹ್ಮ್
ಹ್ಮ ಇನ್ನೊಂದು ಅದೇನೋ ಅದೇನೋ ಗುಣಕಾಯಿ ಅಂತ ಏನೋ ಅಂತಾರ ಅವೆಲ್ಲಾ ಇಷ್ಟ ಆಗಲ್ಲ ಲೀವರ್ನ ಬೇಯಸ್ಕೊಂಡ್ಬಿಟ್ಟು ಚಿಕ್ ಚಿಕ್ದಾಗಿ ಕಟ್ ಮಾಡ್ಕೊಂಡು ಉರ್ದ್ದ್ಬಿಟ್ಟು ಇದ ಮಾಡ್ತಾರೆ
ಹ್ಮ್
ಉರ್ದ್ ಬಿಟ್ಟು ಪಲ್ಯ ತರ ಮಾಡ್ ಬಿಟ್ಟು ಹ್ಮ್ ಚಪಾತಿ ಹಂಗೇನೆ ಆಮೇಲೆ ಮುದ್ದೆಗೆಲ್ಲ ತಿನ್ನಕ್ ಮಾಡ್ತಾರೆ
ಹ ಹಾ ಹ ಹ ನೀವು ಮುದ್ದೆ ಎಲ್ಲಾ ಚೆನ್ನಾಗ್ ತಿಂತೀರಾ ನಿಮಗ್ ಮುದ್ದೆ ಇಷ್ಟ ಆಗುತ್ತೆ ತ್ತಾ ಅನ್ನ ಇಷ್ಟ ಆಗುತ್ತ ಚಿಕನ್ಗೆಲ್ಲ
ನಂಗೆ ಮುದ್ದೆ ಇಷ್ಟ ಆಗುತ್ತೆ ನಂಗೆ ನನ್ ಮುದ್ದೆ ಸಾಂಬಾರ್ಗಿಂತ ಜಾಸ್ತಿ ಮುದ್ದೆ ಚಿಕನ್ಕಾಯಿ ತುಂಬಾ ಇಷ್ಟ ಆಗೆ ಮುದ್ದೆ ಚಿಕನ್ ಫ್ರೈ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಇ ಎಲ್ಲ ಸರಿ ಜೊತೆಗ್ ಕೊಟ್ರ ಇನ್ನ ಇಷ್ಟ ಆಗ್ತಿದೆ ಮೊಟ್ಟೆ ಅದಂಗ ಸಾಂಬಾರಗಳಲ್ಲಿ ತಿನ್ನತ್ತ ಇಂತ ಮುದ್ದೇನ ಇದ್ರಲ್ಲಿ ತಿನ್ನಕ ಇಷ್ಟ ಚಿಕನ್ ಫ್ರೈ ಅಲ್ಲಿ ತಿನ್ನಕೆ ಇಷ್ಟ
ಯಾಕಂದ್ರೆ ಅದ್ರಲ್ಲಿ ಮಸಾಲೆ ಎಲ್ಲ ಚೆನ್ನಾಗ್ ಹಾಕಿರ್ತಾರೆ ಟೇಸ್ಟ್ ಟೇಸ್ಟ್ ಆಗಿರುತ್ತೆ ಅದೇ ಸಾಂಬಾರ ಅಂದ್ರೆ ನೀರ್ ನೀರಾಗಿರುತ್ತೆ
ಹ್ಮ್ ಅದೇನ ನಂಗ ಅವಾಗಿಂದನು ಅಷ್ಟೆ ಸಾಂಬಾರ್ ಎಲ್ಲ ಅಷ್ಟು ಚಿಕನ್ ಎಲ್ಲಾ ತಿನ್ನಕ್ ಹೋಗಲ್ಲ
ಹ್ಮ್ ಆದ್ರೆ ಪೀಸು ಅಷ್ಟ ಚೆನ್ನಾಗಿರಲ್ವತಲ್ಲ
ನೋ ಅಂದ್ರೆ ಜಾಸ್ತಿ ರುಚಿ ಇರಲ್ಲ ನಂಗೆ ಸಾಂಬಾರಲ್ಲ ಅಷ್ಟ ಇಷ್ಟ ಆಗಲ್ಲ ಅಂದ್ರೆ ಚ ಆಮೇಲೆ ಸಾಂಬಾರ್ನ ಮಾಡ್ಕೊಂಡ್ಬಿಟ್ಟು ಸಾಂಬಾರ್ನ ಸೆಪರೇಟ್ ಆಗಿ ಅಂದ್ರೆ ಉಪ್ಸಾರ್ ಎಲ್ಲಾ ಮಾಡ್ದಾಗ ಅಂದ್ರೆ ಅದು ಬೇರೆ ಪಲ್ಯ ಬೇರೆ ಇದ್ ಮಾಡ್ತ ಎಲ ಮತ್ ಚಿಕನ್ ಉರ್ಕೊಬಹುದು ಮಸಾಲಾ ತರ ಅವೆಲ್ಲಾ ಯಾವ್ ತರ ಅಂದ್ರೆ ಗಟ್ಟಿ ಚಿಕನ್ ಇದ್ದಾಗ ಮಾಡ್ತಾರೆ ನಮ್ಮ ಅಮ್ಮ ಒಂದ್ ಒಂದ್ ಸಲ ಅಂಗು ಮಾಡುತ್ತೆ ಇಂಗು ಮಾಡುತ್ತೆ
ಹ್ಮ್ ನೀವು ಕಲಿ ಅಲ್ವಾ ಹ ಸರಿ ಸರಿ ಹ್ಮ್